. ಹಲೋ.
ಎಂ ನಡ್ಸೀರಿ ದರೇಶ.
ಏನ್ ಹೇಸಿರಿ ಗೊಲ್ಲಾಳ ಗಲ್ಲಾಳ ನೀವ ಹೇಳಕ ಹೋಗಬೇಡ್ರಿ ದೊಡ್ಡ ಮದ್ದಿ ಆಗಿ ಬಿಟ್ರಿ ಈಗ.
ನೀವ ಎಲ್ಲ ದೊಡ್ಡ ಮಂದಿ ಆಗಿರಿ.
ಕಾ ಕಾಲೇಜಗ ಹೋಗಿದ್ರಿಲ್ಲಿ ಇವತ್ತು.
ಕಾಲೆಜ್ ಕೊಯ್ದವ್ರೀ ಆಡ್ ಮೂರ್ ದಿನ ಆಯಿತ ಬರೆ ಹಾಫ ಡೇ ಆಗಲಾಕ--.
ನಂ ನಮ್ದ ಇವತ್ತು ಫುಲ್ ಡೆ ಇಲ್ಲ ನೋಡ ಇವತ್ತ ಒಟ್. ಫುಲ್ ಡೇ ಇಲ್ಲ ಇವತ್ತ ಸಾಯ--. ಏನಿಲ್ಲ ಏನಲ್ಲಿ ಕೆಲಸ ನೋಡಿ ಇವತ್ತು.
ನಾವ್ ಮಧ್ಯಾಹ್ನ ಇತ್ ಹೋಗ್ಬೇಕತ್ ಅಂದರಿ ಮಧ್ಯಾಹ್ನ ತನ ಸೂಟಿ ಅಂದಾರಿ.
ಮಧದ್ಯಾಹ್ನದಿಂದ ಹೋಗ್ಬಬೇಕ ಮತ್ತೆ ನೀವು ಯಾವಾದ ಕ್ಲಾಸ ಮಧ್ಯಾಹ್ನ.
ಮಧ್ಯಾಹ್ನ ಇದು ಅದ್ರಿ ಸೌಮ್ಯ ಮೇಡಮ್.
ನಿಮ್ಗೆ ಸ್ವಯಂ ಕ್ಲಾಸ್ ಆದ ಹೌದ ಆ ಮೇಡಮ್ ಗೊತ್ತು ಹೇಳು ನನಗೆ. ರಾಯಚೂರಲ್ ಕೆಲಸ ಮಾಡ್ತಿದ್ದೆ ಅವರು ಗೂಡ.
ಹಾ ಇಲ್ಲೆಲ್ಲೇ ಒಂದ ಇದ್ರಾಗಿರ್ತಾರ ಅವರು.
ಹಾ.
ನೀ ಒಂದ ಯಾವ್ದೋ ಒಂದ್ ಹಳ್ಳಿಯಾಗ ಇರ್ತಾರ ಅವರು.
ಇಲ್ಲಿ ಹಳ್ಳಿರ್ತಾರ ಇಲ್ಲಿ ಶಾಪುರ ಹತ್ರ ಹಳ್ಳಿ ಅವರದು. ಅವರು ಯಾಕೆ ಕೊಡುಸ್ತಾರೆ ನಿಮಗೆ.
ನಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್.
ನಿಮಗ ಭೈ
ಹ್ಮ್ ಈಗ ಅಲ್ಲಿಂದ ಅಲ್ಲಿಂದ ಬಂದ್ರ ಅಲ್ಲ ಮತ್ತೆ ನಾ ಚೇಂಜ್ ಚೇಂಜ್ ಮಾಡರ ಮಾಡಿದ್ದೆ ಅದಕ್ಕೆ ಚೇಂಜ್ ಮಾಡಿಲ್ಲ ಅವರು
ಮತ್ತೆ ಚೇಂಜ್ ಅವರು ಸಬ್ಜೆಕ್ಟ್ ಹೆಂಗ್ ಬಿಟ್ ಕೊಡ್ತಾರ ಬೈ
ಅವರು ವಿಷಯ ಬಿಟ್ಟ ಬಿಡ್ಕೋದ ಬಿಡ ಮತ್ತೆ
ಹ್ಮ್
ಸ್ವಲ್ಪ ಜಾಸ್ತಿ ಕನ್ನಡ ಯೂಸ್ ಮಾಡುವ ಕನ್ನಡ ಉಪಯೋಗ ಮಾಡ್ರಿ ನೀವು ಏ ಏನು ಏನ್ ವಿಷಯ ಕಲ್ತ್ರಿ ಇವತ್ತು
ಇವತ್ ಮುಂಜಾಲೆ ಇದು ಕ್ಲಾಸ್ ಇತ್ರಿ ಎಂಟಮೊಲಜಿ
ಬೆಳಿಗ್ಗೆ ತರಗತಿಗಳಿದ್ವ?
ಕಲ್ತಿವ್ರೀ
ಹುಳುಗಳು ಬಗ್ಗೆ ಕಲ್ತ್ರ ಅದ್ ಯಾವ್ದು ಎನ್ತಮೋಲೋಜಿ ಅಂತ ಹುಳುಗಳು ಬಗ್ಗೆ ಅವ್ರ ಯಾವ್ ಸರ್ ತಗೊಂತರ ನಿಮಗೆ ಯಾವ ಯಾವ ಗುರುಗಳು ತೊಂತಾರೆ ಮಲ್ಲಿಕಾರ್ಜುನ್ ಗರುಗಳು ತೋಂತರಾ ಹ್ಮ್
ತ್ರಿ ಕ್ಲಾಸ್ ಚೆನ್ನಾಗಿ ಹೇಳ್ತಾರೆ
ನಮ್ಗೆ ತರಗತಿ ಇದು ಇತ್ತು ಜ್ಯೋತಿ ಮೇಡಂ ಇತ್ತು ಜ್ಯೋತಿ ಜ್ಯೋತಿ ಗುರುಗಳುದು ಇತ್ತು
ಹಾ ಹಾ ಹಾ ಜ್ಯೋತಿ ಟೀಚರ್ದ
ಅವರು ಅವರು ಗೂಡ ಉಳುಗುಳ ಬಗ್ಗೆನೆ ತಗೊಂತಾರೆ ಅವ್ರು ಗೂಡ
ನಿಮಗ ಎಷ್ಟ್ ಮಂದಿ ತೋತರಿ ಹುಳ್ಗಳ ಬಗ್ಗೆ
ಹುಳುಗಳ ಬಗ್ಗೆ ಒಂದು ಈಗ ಈಗ ಈಗ ನಡೀತಿರೋ ಪ್ರಕಾರ ಇಬ್ಬರು ತಗೋತಾರೆ ಮುಂದಕ್ಕೆ ಏನ್ ಮಾಡ ನಿಮಗೆ ಏನ್ ತಗೋತಾರೆ
ನಮಗ ಮಲ್ಲಿಕಾರ್ಜುನ್ ಸರ್ ಅಂತ ಒಬ್ರು ತೋತಾರ
ಗುರುಗಳು ತಗೊಂತಾರಾ ನಿಮ್ಗೆ
ಹಾ
ಹ ಹೇಗ ಹೇಗ ನಡಿತಾ ಇದೆ ವಿದ್ಯಾಭ್ಯಾಸ ನಿನ್ನೆ ಏನೋ ಕಾಂಪಿಟೇಟಿವ್ ಓದ್ತಾ ಇದೀರಾ ಅಂತ ಕೇಳಪಟ್ಟೆ ನಾನು
ಸುಮ್ ಸಣ್ಣಾಗಿ ಓದ್ಲತಿವಿರಿ
ಹೌದು ಏನ್ ಏನ್ ವಿಷಯ ಬಗ್ಗೆ ಓದ್ತಿದ್ರ
ನಾವು ತಹಸೀಲ್ದಾರ ಪಿ ಡಿ ಓ ಬಗ್ಗೆ
ಹೌದಾ ಪಂಚ್ ಪಂಚ್ ಪಂಚಾಯತಿ ಬಗ್ಗೆ ಪಂಚಾಯಿತಿ ಬಗ್ಗೆ ಓದ್ತಿರೇನ್ ನೀವು ನಿಮ್ಮ ಹತ್ರ ಬುಕ್ಸ್ ಇದು ಬುಕ್ಸ್ ಪಠ್ಯ ಪುಸ್ತಕಗಳು ಇದವ ನಿಮ್ಮ ಹತ್ರ
ಪಠ್ಯ ಪುಸ್ತಕ ತರಿಸಿಗೋಬೇಕು ರೀ ನಾವು ಪಿ ಡಿ ಎಫ್ ಡೌನ್ಲೋಡ್ ಮಾಡೇನ್ ರೀ ಗೂಗಲ್ದಾಗ ಗೂಗಲ್ದಾಗ ಡೌನ್ಲೋಡ್ ಮಾಡಿ ಅದ್ರಾಗೆ ಓದ್ಕೊಳತನ ರೀ ಪಠ್ಯ ಪುಸ್ತಕ ಕಾಮನ್ ಆಗಿ ಕೊಡದಿಲ್ಲಿ ರಿ ಸೂಟಿ
ಹ ರಜ ರಜೆಕಂದು ಹೋದಾಗ ತಗೊಂಬರ್ಬತೀರ ನೀವು ನನ್ನ ಹತ್ರ ಇದು ಅದ ನೋಡ್ಬೇಕಿತ್ತು ನನ್ ಹತ್ರ ಕೇಳ್ ಬೇಕೇತ್ತಲ್ಲ ನೀವು
ಹ ನೀವು ಯಾವದರ ಬಸ್ ತಗಿಟ್ಟ ಕಳಸ್ತೀರ
ಹಲೋ
ನೀವು ನೋಡಮ್ಮ್ ಬಿಟ್ಟಿ ಬಿದ್ದಾಗ ತೊಗೊಳಂ ತೊಗೋರಿ
ನೀವು ಯಾವಾಗ ಭೇಟಿ ಆಗ್ತರ ನನ್ ನೀವ್ ಆಗಲ್ಲ ಹೇಳದಪ್ಪಾ ನೀವು ದೊಡ್ಡ ಮಂದಿ ಆಗ್ಬಿಟ್ಟಿದಿರ
ಅಗಂಬ್ರ ಆಗಂಬ್ರ ಇತ್ತು ರಜೆ ಕೊಡತಾರಲ್ಲಾ
ಅದ್ರಲ್ಲಿ ಬಿ ಬಿ ಭೀಮರಾಯಾಗುಡಿ ಮಹಾವಿದ್ಯಾಲಯ ಭೀಮರಾಯಗುಡಿ ಅಡ್ಮಿಷನ್ ಮಾಡಸಿದ್ರೆ ನೀವು ದೊಡ್ಡ ಮಂದಿ ಆಗ್ಬಿಟ್ಟಿದೀರಾ ಈಗ
ನಿಮ್ಮ ನಿಮ್ಮಂಗೆ ಯೂನಿವರ್ಸಿಟಿ ಇಲ್ರಿ ನಮ್ದು ನಮ್ದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆದ್ರೆ ನಿಮ್ದು
ಮಹಾವಿದ್ಯಾಲಯ
ನಮ್ದು ಮಹಾವಿದ್ಯಾಲಯ ನಿಮ್ದು ವಿಶ್ವವಿದ್ಯಾಲಯ ಆದ್ರೆ
ವಿಶ್ವವಿದ್ಯಾಲಯದಲ್ಲಿ ಏನ್ ಸಂಬಂಧ ಇಲ್ಲ ಅದು ನೀವು ನೀವು ಇದೆ ಹೆಂಗ ಮಾಡಿ ಗ್ರೇಡ್ ಹೆಂಗ್ ಮಾಡ್ ಅದ್ರ ಮೇಲೆ ಡಿಪೆಂಡ್ ಅದು ಅದ್ರ ಮೇಲೆ ಅದ ಆಗುತ್ತೆ ಅದು
ನಿಮ್ಮ ಲಚಾರ್ ಇದು ಸರ್ ಗಳು ಚಲೋ ಇರ್ತಾರೀ ಪಾಟೆ ಅವರು
ನಮ್ ನಮ್ ಗುರುಗಳು ಕೂಡ ಪಾಠ ಚೆನ್ನಾಗ್ ಮಾಡ್ತಾರ್ ಬಿಡು ಅಂದ್ರೆ ನಿಮ್ ನಿಮ್ ಕಡೆಯವ್ರು ಚೆನ್ನಾಗ್ ಮಾಡ್ತಾರಲ್ಲ ಗುರುಗಳು
ನಮ್ಗೂ ನಿಮ್ಮಟ್ಟೇನ ಇದು ಮಾಡಲ್ರಿ ಎಟ್ಟೇಲ್ಲಿ ಇದು ಕ್ಯಾಂಪಸ್ ಸಣ್ಣ ದಾಗತಾರ ನಿಮ ಕಿತ್ತ
ಅದು ಅದೇ ಅದೇ ನಿಜೇ ಬಿಡು ಮತ್ತೆ ನೀವು ಡ್ರೈವ್ ನೀವು ಇದು ಮಾಡಿದಿರ ಪ್ರಯತ್ನ ಪಟ್ರ ನಮ್ ಕ್ಯಾಂಪ ನಮ್ ಕ್ಯಾಂಪಸ್ಗೆ
ಸಿಕ್ಕ್ರಲೆ ಸೆಕಂಡ್ ರೌಂಡ ತರ್ಡ್ ರೌಂಡ್ ತಾನ ಕಾಯಲಿಲರಾ
ಒನ್ನೆಂದೇ ಸುತ್ತಿನ ಒಂದೇ ಸುತ್ತಿನಲ್ಲೇ ಬಂಬಿಡ್ತ್
ಹ್ಮ್ ಒಂದೇ ಸತ್ನಾಗ ಈ ಕಡೆ ಬಂದೆವು
ಅಂದ್ರೆ ಎರಡನೇ ಸುತ್ತ ಮೂರು ಸುತ್ತ ಕಯ್ಲಿಲ್ಲಾ ನೀವು
ಅದೇ ಎರಡನೇ ಸುತ್ತದು ಹೋದ್ರ ನಿಮ್ ಕಾಲೇಜ್ಗೆ ಬರ್ತಾರೆ
ಅದೇ ನಿಮ್ ವಿದ್ಯಾಲಯ ಸಿಗುತ್ತ ಮಹಾವಿದ್ಯಾಲಯ ಸಿಗುತ್ತೆನಾ ನಿಮ್ಗೆ ನೀವು ಪ್ರಯತ್ನ ಪಟ್ಟಿಲ್ಲ. ನೀವು ಸ್ವಲ್ಪ ನೀವು ಸ್ವಲ್ಪ ತಡಿಬೇಕಿತ್ತು ತಡೆದಿಲ್ಲ ನೀವು ಸ್ವಲ್ಪ ಈ ಕಡೆ ಬಂದ್ರೆ ಚೆನ್ನಾಗಿರ್ತದೆಲ್ಲಿ ಡಿಸ್ಟರ್ಬ್ ಆಗ್ತದೆ ನಿಮ್ಗೆ ಸ್ವಲ್ಪ ಈ ಕಡೆ ಬಂದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ನಿಮ್ಗೆ ಅಲ್ಲಿ.
ಹುಡುಗರು ಹಾಸ್ಟೆಲ್ದಾಗ ಹುಡುಗರು ಇದು ಮಾಡತ್ತರಿ.
ಅದೇ ಮತ್ತೆ ಹಾಸ್ಟೆಲ್ ಅಂದ ಮೇಲೆ ಎಲ್ಲ ಇ ಮತ್ತೆ ಇದ ಇದ ಇದದು. ತಕ್ರುಗಳು ಇದ್ದ ಇದ್ದಿದ್ದೆ ಮತ್ತೆ. ತ್ತ
ಹ್ಮ.
ನೀವೇನು ನೀವೇನ್ ಮಾಡ್ತ.
ಆ
ನೀವ ಏನ್ ಮಾಡ್ತೀರಾ ಅನ್ನಿ ಈಗ
ಈಗ ಹನ್ನೆರಡಕ್ ಊಟ ಮಾಡಕಿರ ಮಕ್ಕೊಬೇಕ್ ನೋಡ್ರಿ ಮಕೊಂಡ್ ಮತ್ ಎರಡ ಕ್ಲಾಸ್ ಎರಡಕ್ ತರ ಕ್ಲಾಸಿಗೆ ಹೋಗ್ಬೇಕ್ರ.
ಎರಡು ಎರಡು ಕ್ಲಸ್ ಯಾವ್ದದೆ ಎರಡು ಎರಡು ಎರಡು ಗಂಟ ಯಾವ್ದೂ ಇಲ್ಲ ಅನ್ಸುತ್ತೆ
ಎರಡು ಗಂಟೆಗ ಇವರದದೇ ರೀ ಸೋಯಲ್ ಸೈನ್ಸ್ ಇದು ಮಣ ಮಣ್ಣುಗಳ ಬಗ್ಗೆ ಕಲಿಬೇಕು.
ಮಣ್ಣು ಮಣ್ಣುಗಳ ಬಗ್ಗೆ ದ ವಿಷಯ ಇದೆಯಾ ಅವ್ರ ಹರ್ಷ ರು ಯಾವ್ದೂ ತಗೊದ ನಿಮ್ಗೆ.
ನಮಗ ರೆಡ್ಡಿ ಸರ್ ಬರ್ತಾರೆ ಬ್ರೋ
ರೆಡ್ಡಿ ಸಾರ ಹಾ.
ಹ್ಮ.
ಓ ಅವ್ರ ಇಲ್ಲಿ ರಾಜರು ರಾಜರು ಬರ್ತಿದ್ರ ಅವರು.
ರಾಯಚೂರ್ ಕ ಇಲ್ಲೇ ಇವರು ಸರ್ ಇಲ್ಲೇ ಇದ ಇದೇ ಇದ್ರಾಗೆ ಕಲ್ತಾರೆ ಫಸ್ಟ್.
ಆ ಗುರುಗಳು ಇಲ್ಲೇ ಕಲ್ತಿದಾರ ನಿಮ್ಮ ವಿದ್ಯಾಲಯದಲ್ಲಿ.
ಹ ನಮ್ ವಿದ್ಯಾಲಯದಲ್ಲೇ ಕಲ್ತ್ ಇಲ್ಲೇ ಸರ್ ಆಗ್ಯರ.
ಇಲ್ಲೇ ಗುರುಳಾಗಿದರ ಅವರು. ಹ ಅದು ಅವ್ರದ್ದು ಒಳ್ಳೆ ಒಳ್ಳೆ ಒಳ್ಳೆದ್ ಆತ್ ಬಿಡ ಅವ್ರದು.
ಲಕ್
ಅಂದ್ರೆ ಅದೇ ಲಕ್ ಅಂದ್ರೆ ಯೂರಿಯಾ ಬಂದಿದೆ ಅದ. ಅದು ಜಾ ಅದು ತುಂಬಾ ಜನಕ್ಕೆ ಇಷ್ಟ ಸಿಗಲ್ಲದ.
ಅದೇ ಅದೇ.
ಅವ್ರಿಗೆ ಸಿಕ್ಕಿತೇ ಅಂದ್ರೆ ಅವ್ರ ಅದೃಷ್ಟ ಅದ.
ಅದೃಷ್ಟ ಅದೃಷ್ಟ
ನೀವು ಮುಂದಕ್ಕೆ ದೊಡ್ಡ ಇದಾಗಬೇಕು. ಪ್ರೊಫೆಸರ್ ಅಂತರಲ್ಲ ಆಟೈ ಆ ಆದ್ರೆ ಆ ರೀತಿ ಯಾವಾಗ ನೀವು.
ಅಂದ್ರೆ ನೀವು ಪಿ ಎಚ್ ಡಿ ಮಾಡಲ್ಲ ನೀವು ಎಂ ಎಸ್. ಎಮ್ ಎಸ್ ಸಿ ಕೂಡ ಮಾಡ್ತಿರಾ ಇಲ್ವಾ ಸ್ವಲ್ಪ ಮುಂದಿನ ಹಂತಕ್ಕೆ ಹೋಗ್ತಾರಾ ಇಲ್ವಾ ನೀವು.
ಏನ್ ಇಲ್ರಿ ಅವೆಲ್ಲ
ಅಂದ್ರೆ ನಿಮ್ ನಿಮ್ಮ ಏನಿದೆ ಅಂದ್ರ ಕಂಪೆಟ್ಟಿವ್ ಬಗ್ಗೆ ತಲೆ ಇದೆ ಹೆಂಗ್ ತಲೆಯಲ್ಲಿ
ಏನೋನ್ ಮಾಡ್ಬೇಕಣ್ರೀ ಸುಮನೆ ಟೈಮ್ ವೇಸ್ಟ್ ನಾಕು ವರ್ಷ ಕಲ್ತು ಮತ್ ಮುಂದೆ ಮತ್ತೆ ಎಮ್ ಎಸ್ ಸಿ ಎಡ್ವರ್ಷ್ನಾ ಪಿ ಹೆಚ್ ಕಿಡಿ ನಾಯ್ಕದವರ್ಸ ಎಲ್ಲ ಇದು ಆತ್ತ
ಅದ ಸಮಯ ವ್ಯರ್ಥ ಆಗತ್ಬೂಡದೆ ನಿಜ, ಸಮಯ ವ್ಯರ್ಥ ಆಗುತ್ತೆ ಅದು ಸಮಯ ವ್ಯರ್ಥ ಮಾಡೋದ್ಕಿಂತ ನಾವು ನಮ್ದು ಏನಿಲ್ಲ ಅದು ಮುಂದೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅದು
ಹ್ಮ್ ಹ್ಮ್
ಹೆಂಗಿದೆ ವಾತಾವರಣ ಹೆಂಗಿದೆ ನಿಮ್ಮ ಕಡೆೆಯ ಎಲ್ಲ
ಬಿಸಿಲು ಬಾಳ ಅದ್ರಿ
ಎಷ್ಟಿದೆ ಇವತ್ತು ಬಿಸಿಲ್ ನಿಮ್ಮ್ ಕಡೆ ಉಷ್ಣಾಂಶ ಎಷ್ಟಿದೆ ಇವತ್ತು.
ಹ್ಮ್ ಮೂವತ್ತೋೇಳು ಡಿಗ್ರಿ ಅದ್ರ ಮೂವತ್ತೇಳು ಅಲ್
ಚು ಚು
ಮೂವತ್ತ ಎರಡು ಹೀಂಗಿದ್ರೆಕ್ರೀ
ಮೂವತ್ತೆರಡು ಹಿ್ ಉಷ್ಣಾಂಶ ಇದೆ ನಿಮಮ್ಮ ಕಡೆ
ಹ್ಮ್
ನಿಮ್ಮ್ ಕಡೆ ಅಷ್ಟ ಇಲ್ ನೋಡಕ ನಮ್ ಕಡೆ ಸ್ವಲ್ಪ ಇದು ಮೋಡ ಮೋಡಕಿದ್ದವೆ ಇವತ್ತು
ಹೌ
ಮಳೆ ಬರ ಸಾಧ್ಯತೆತೆ ನಮ್ಮ್ ಕಡೆ ಮಳೆ ಬರ ಸಾಧ್ಯತೆ ಇತೆದೆ ನಮ್ಮ್ ಕಡೆ
ಬರ್ತನಾಗಐತ್ರಿ ಮಡಿಿ ಇವತ್ತು
ಅದೇ ಮಳೆ ಬರೋ ಸಾಧ್ಯತೆ ಇದೆ ಏನ್ ಮಾಡ್ತೇನೆ ಅ ಗೊತ್ತಲ್ಲ ಆದ್ರೆ ನಿಮ್ ಕಡೆ ನಿಮ್ ಕಡೆ ಬರ್ಬದ ನಾು ಮೋಡಕ ಮಾಡಿದ್ದೆ ಆದ್ರೆ ಇಲ್ಲ ಅಂದ್ರ ನೀವು
ಇಲ್ರರಿ ಏನ್ ಬಂದಿಲ್ರಿ ಹೊಂದಾಗ ಬೀಜದ ಹತ್ತಿ ಬೀಜ ಅದು ತವರಿ
ನೀವು್ ಹೊಲ್ದ ಬಿ
ಹ್ರೀ ಏನು ಇದು ಮಳಿ ಇಲ್ರಿ ಏನಿಲ್ಲ, ಒಂದು ವಾರ
ಮಳೆನಾಗಗ್ತದ ಮಳೆನ ಆಗ ನಿಮ್ ಕಡೆ
ಹಾಗಲ್ಲ
ಮ್ ನಿಮ್ದ ಅಷ್ಟ ಅರ್ಪ ನಾ್ ನಮ್ದ್ ಅಷ್ಟು ಹೊಡಿಲ್ಲ ರೀ ಅಂದ್ರೆ ನಾವು ನಮ್ ನಮ್ಗೆ ಈ ಸದ ಬೆಳೆನೇ ಇಲ್ಲ ನಮ್ಗೆ
ಹಾ ಈ ಸುರ್ಪುರ್ ಕಡೆದು ಬಾಳ ಇತ್ ನೋಡ್ರಿ
ಅಲ್ಲ ಮಳೆ ಆಯ್ ಬಿಟ್ಟ ಆದ್ರ ಆದ್ರೆ ನಮಗು ನಮ್ ಗಡ್ ಅಲ್ಲಿ ಆಡೆ ಡ್ಯಾಮ್ ಕಡೆಯಿಂದ ನೀರ್ ಬರ್ಬೇಕಲ್ಲ.
ಹಾ ಹಾ
ಆದ್ರೆ ಅದಕ್ಕೆ ನಮ್ ಕ ನಮ್ಗೆ ಒಂದ್ ಬೇಳೆ ಬೆಳೆನೆಯಲ್ಲಿ ಬರ ಈ ಈ ಈ ವರ್ಷ
ಹಾ
ಹಂಗ ಸ್ವಲ್ಪ ಇದ ಬಿಡಿದೆ ನೋಡ್ರಿ ಸ್ವಲ್ಪ ತಕರಾರಗಿದೆ.
ಹ್ಮ
ಅದು ಏನೋ ಇದು ಕಟ್ತಿದ್ರ ಅಂತಪ್ಪಾ ಅ ಗೇಟ್ ಅಂತಾರ ಕೇಳಿದ್ರ ನೀವು ಗೋಡೆ ಗೋಡೆ ಅಂತಾರಲ್ಲ ಅ ಡ್ಯಾಮಗೆ ಗೋಡೆ ಕಟ್ತಿದಾರಂತೆ ಅದ್ರ ಸಲ ಹೋಗಿ ಅ ಜಾಸ್ತಿ ನೀರು ಬೇಕಂತೆ ಹಾ ಅದೇ ಹಣೆ ಕಟ್ ಅ ಅದ ಅದ ಸಂಬಂಧ ಸ್ವಲ್ಪ ಜಾಸ್ತಿ ನೀರ್ ಬೇಕಂತ ಅದಕ್ಕೆ
ಹಾ
ಅದ್ರಿಂದ ನಮಗೆ ಬೆಳೆ ಕೊಟ್ಟಲ್ಲ ಇವ ಇವತ್ತು ಈ ವರ್ಷ ಮುಂದಿನ ವರ್ಷ ರ್ಬಹುದು ಆಲ್ರೆಡಿ ಈಗ ಈಗೆಲ್ಲ ಸಸಿ ಮಾಡಿ ಹಾಕತಾರ ಕಡೆ ಇನ್ನು ಒಂದು ಒಂದುವರೆ ತಿಂಗಳ ಅನ್ನ ಅಷ್ಟ ಅಷ್ಟ್ರಲ್ಲಿ ಹಚ್ಚಿರ್ತಾರೆ ಆಲ್ರೆಡಿ
ಹಾ
ಬೆಳೆಚ್ಚಿ ಬೆಳೆನ್ನ ಅ ನಾಟಿ ಮಾಡಿರ್ತಾರೆ ಆಲ್ರೆಡಿ
ಚಲೋರೀ
ಏನ್ ಮಾಡ್ತ ಮತ್ತೆ ಹೇಳ್ಬೇಕ್ ನೀವೇ
ಮಳಿ ಯಾವಾಗ ಬರ್ತ ಅದರ ಸಮಬಂಧಕಾಯಲತ ನರಿ
ಬರ್ತಾರೆ ರೈತರಿಗೆ ಕೈ ಕೊಡೋದ ಅದು ಬರ್ತ ಬಂದೇ ಬರುತ್ತೆ
ಏನ್ ಮಾಡ್ತರಿ ಅದಕ್ಕೆೇ ನಮ್ಗ್ ಗೊತ್ತಿರ್ತವಿ ನಾವು
ಹ ನಮ ನಿಜ ಗುಡಿ ಮತ್ತೆ ಪಾಪ ರೈತರು ಎಲ್ಲಾ ಅದಕ್ಕೆನಮಳೆಗೆ ನಂಬಿಕೊಂಡು ಕೂತಿರ್ತಾರೆ ಕೈ ಕೊಡ್ಬಾರಡ್ದ ಅದು ಲೆಕ್ಕಂದ್ರೆ ನೋಡಿದ್ರಲ್ಲ ಹೆಂಗ್ ಹೆಂಗಿದೆ ಅಂತೇಳಿ ಮಳೆ ಬರ್ದೇನೆ ಬೆಳೆ ಬೆಳೆ ನಾಶ ಆಗ್ತವೆ ಅಷ್ಟು ಒ ಒಂದು ಒಂದು ಒಂದೊಂಟ ಒಂದೊಂದು ಸತಿ ಸಮಯದಲ್ಲಿ ತುಂಬಾ ಮಳೆ ಬಂದು ಬೆಳೆ ಹಾಳಾಗ್ತವೆ
ಅದೇ ಬೇರೇ
ಅವ್ರ ಯಾವ ಬರ್ಬೇಕ ಟೈಮ್ ಮಳೆ ಬರೋದೇ ಇಲ್ಲ
ಅದೀ ಮತ್ತ ಮಾತಾಡಮ ತಗೋರಿ ಇಲ್ಲಿ ನಮ್ಮ್ ಫ್ರೆಂಡ್ ಕಲ್ಮ ನ ಫ್ರೆಂಡ್ ಫೋನ್ ಹಚ್ಚತೇನ್ರಿ
ಹೌದಾ ಆಯ್ತು ಸರ್ದು ಮತ್ತೆ ಸಿಗೋಣ ಸರಿ ಸರಿ ಬೈ ಆಯ್ತು ತಗೋರಿ
ಹಾ